ಆರಾಮಿಲ್ಲ
ಹಲೋ
ಹಾ ಕೇೇಳಸತಿಲ್ಲ
ಕೇಳ ಹೇಳೋಣ ಏನ್ ಇಷ್ಟು ಬಾಳ ಜನ ಫೋನ್ ಹಚ್ಚಿದಿ
ಹಾ್ ಎನಲ್ಲಪ್ಪಾ ಪಾಯತಲ್ಲ ಎಾಿದೆ ಮಳ ಮರ
ಹೌದಾ
ಹ್ಮ್ ಹಗೆ ಹಶೀರ್ವಾಗ ಹಂಗೆ ಮರ್ತ ಕುೂಡ್ತಿ
ನೀವ ಮರ್ತಿರ ನೋ ನಾವೇ ಇಚ್ಚು ಮುಂತಿಯ ಮೇ್
ನಾ ಎಲ್ಲಪ್ಪ ನಾಯನ್ ಮಾರ ಎಲ್ಲ ಹಸ್ತತಂಗಗೆಪ್ಪ
ಹ್ಮ್ ಹ್ಮ್ ಏನ್ ಮಾಡಡದು ಕೆಲ್ಸ
ಏನಲ್ಲ ಊರಾಗಿದ್ವಿ
ಹ್ಮ್
ರಾಮನ ಕೆಲಸ ನಡುತ್ತ
ಅವರ ಮನ್ ಕೆಲ್ಸ ಬೀಜ ಊರಿರ
ಹಾ ಬೇಜ ಹಊರಿ
ಹ್ಮ್ ಹ್ಮ್ ಎಷ್ಟು ಪಾಕೀಟ್ ಹ್ಮ್
ಹಾ ಸಒನ್ ಸ್ವಲ್ಪ್ ದಿನಾ ಹಿಂಗ್ ಎಡಿ ಓಡ್ಯಾಡಿ ಇನ್ನು ಎಡ ನೋಡದಿಲ್ಲ ಎನ್ಸುದ್ದಿನೊ.
ಹ್ಮ್ ಎಷ್ಟ ಪಾಕಿಟ್ಟ.
ಹಾ ಒಂದ ಹದ್ನೈದ ಪಾಕಿಟವರಿ.
ಹ್ಮ್ ಹ್ಮ್
ಹದನೈದ ಪಾಕಿಟ್ ಉರಿವಿ ಊರಿದುವೆಲ್ಲ ನಾಟ್ಯವಾ ಕೆಲವೊಂದ ಸ್ವಲ್ಪ ಜಾಸ್ತಿ ಮಳೆ ಬಂತಲ್ಲ ಊರ ಇಂದನ
ನಗಕತ್ತನ್ ನೋಡ್ ಯಾರ. ಹಾ ಹಾ
ಲೇಬರ್ ಆರ ನಿಮ್ಮ ಊರಾಗ
ಲೆಬೋರ ಏನ್ ಮಾಡಕ್ಕ.
ಹತ್ತಿ ಬಿಜಾ ಉರ್ಸಬೆಕ್ ನಮ್ಮುವ್ ಒಂದ್ ಐವತ್ತ್ ಪಾಕಿಟ್ ಆವ್.
ಹತ್ತಿ ಬೀಜ ಊರಾಕ ಬರ್ತ ಬರ್ತಾರ ಹೆಣ್ಮಕ್ಳು ಬರ್ತಾರ ಸುಖ ಸುರ್ತ ನೋ ಬೀಜ ನೀ ಹೇಳಿದಂಗ ಊರಲ್ಲ.
ಮತ್ತ್ ಹೆಣ್ಣ ಮಕ್ಕಳ ಊರ್ತರ ನಮ್ಮ ಕಡಿಂದ.
ಏ ನಮ್ಮ ಬಲ್ಲಿ ನಾವ್ ಸಾಲಿ ಕಲ್ಯಾ ಚುಕ್ಕಳಿ ಇರ್ತವಲ್ಲ ಸಾಲಿ ಕಲ್ಯಾ ಚುಕ್ಕಳಿ ಬುಡಿ ಸೇರ್ಸಿಂದ ಕರ್ಕೊಂಡ್ ಹೋತಿನ.
ಏ ಯ ಊರಲ್ಲ ಒಂದ ಯಡ್ಯಾಡ್ ಇಡ್ತಾವ ಒಂದಲ್ಲಿ ಬೀಜಗೋಳ
ಏ ಹೇಳೋದಪ್ಪ ಫರ್ಸ್ಟ್ ಸ್ಟಾರ್ಟಿಂಗ್ ಸಾಲ ಹಾಕ್ತಾರ ಅಷ್ಟೇ ಆಮೇಲ ತಮ್ಮ ರಾಟಿ ಬಿದ್ದಮ್ಯಾಲ್ ಅವ್ರೇನ್ ನಿನ್ಗ್ ಮನ್ಯಲ್ಲ ನಿನಗೆ ಹತ್ತಲ್ ಕೈಗ ಅವ್ರ. ಹಂಗ ಆಗಿ ಬಿಡ್ತದ ಹ್ಮ್ ನಾನ ಈ ವರ್ಷ ಪುರ್ತಿ ಪೂರ್ತಿ ಅವ್ರ ಕಡೆನೆ ಬಿಚ್ಚ ಬಿಟ್ಟಿನ್ ನೋಡ ಸಾಲಿ ಕಲಿಕ್ ಚಿಕ್ ಸಣ್ಣ ಹುಡ್ಗುರ್ನ ಕರ್ಕೊಂಡ್ ಹೋದ್ಕೆಶಿಂದ. ಏ ಕುಯ್ಲಿ ಕಮ್ಮ ಏನಿಲ್ಲ ಅವರ ಷ್ಟರ ಡೇಟ್ ಇನ್ನ ಅವ್ರಂಗ ಕೆಲ್ಸ ಯಾರ ಮಾಡೋಲ್ ಇನ್ನಾ ಕರೆಕ್ಟಾಗಿ ಕೂಲಿ ತೋತಾರಲ್ಲ ಮುನ್ನೂರ್ ರೂಪಾಯಿ ಕೂಲಿ ತೋರೆ ಮಾಡಲ್ಲ ಕೆಲ್ಸ.
ಹ್ಮ್ ಇವು ಹುಡುಗ್ರಿಗ್ ಎಷ್ಟು ಕೂಲಿ.
ಹ ಹುಡುಗ್ರನ ಅಷ್ಟೇ ಸೇಮ್ ಮುನ್ನೂರೆ ಯಾರ ಅನಾ ಬರ್ಲಿ.
ಹ್ಮ್ ಹ್ಮ್
ಅವ್ ದೊಡ್ಡೊರ ಬಂದ ಕೇಶಿಂದ ಯಾಡ್ ದಿಂದಾಗ್ ಮಾಡದ ಈ ಹುಡಗುರು ಒಂದಿಂದಾಗ್ ಮಾಡ್
ಹೌದಾ.
ಹ್ಮ್ ಅದರ್ಸಲ್ಲನ ಹುಡುಗ್ರಿಗ ಕರ್ಕೊಂಬಿಡ್ತೀನ್ ಅಕಡೆ. ಮುಂದ ಸದಿ ಪಿದಿ ತೆಗ್ಯಕ್ನು ಹುಡುಗುರ್ಗಿ ಹೇಳಿ ಬಿಡನ್ ಆಕಡೆ.
ಚಲ್ ಆಯ್ತ್ ಲೆ ನಮಗ್
ಹ್ಮ
ಮತ್ ನಮಗ ನಮ್ಗ ಕಳಸ್ತೇ ಒಂದಿಷ್ಟ ಜನ್ನಾ ನಮ್ಮವು ಊರ್ಬೇಕು ಬೀಜ.
ಎಲ್ಲ ಬೀಜ ಉರದ ಟೈಮ ಮುಗದದ ಅನಾ ಕುಂತಾರ ಯಾವಾಗ್ ಉರ್ದ ನಿ ಇನ್ನಾ.
ಏ ಇನ್ನ ಎರಡ್ ತಿಂಗಳ ತಕ್ಕ ಅದಾ ಊರದ.
ಏ ಪೂರ್ತಿ ಹಿಂಗನ ಆಗ್ಬಿಟ್ಟಾವ್ ನೋಡ್ ಬೀಜ ಅವ.
ಆದ್ರ ಅಲ್ ಕ ಮತ್ತೆ ಮುಂಕಟ್ಟ ಊರ್ಬಾರ್ದ್ ಮಳೆ ಹತ್ತದ ಕಾಯಿ ಗಿಯಿ ಕೊಳತೆ ಎಲ್ಲ ಹತ್ತಿ ಲಾಸ್ ಆಯ್ತುದ.
ಎಲ್ಲ ಅವಾಗನ ಬಿಡಸನ ಬರ್ತದ ಮಳಿ ಇವಾಗ ಏನ್ ಬರ್ಬೇಕಂತ್ಯ ಅವಗೆನ್ ಬರ್ತ
ಈಗ ಬರಲ್ದ್ ಅವಾಗ್ ಬರ್ತದ ಮಗನ್.
ಹ್ಮ್ ನೀ ಎಷ್ಟ ಜಲ್ದಿ ಬಿತ್ತಿ ಅಷ್ಟ ಜಲ್ದಿ ಮಾಲ್ ಕೈಗ್ ಬರ್ತದ ರೇಟ್ ಜಾಸ್ತಿ ಇರ್ತ
ಹ್ಮ್
ಹಾ
ಅವ ಕಳ್ಸ್ಕೊಡಂತ ಅಲೆ ಲೇಬರ್ ಒಂದ್ ಇಪ್ಪತ್ ಮಾದೇ ಕಳ್ಸ ಕೊಡ್ತೇ ಒಂದ್ ಎರಡ್ ದಿನ ಬಿಟ್ಟ
ಇಪ್ಪತ್ ಮಂದಿಗೆಗ ಹೇಳೇತವ ನಮರ ಆಟೋ ಗಡ್ ಇಲಿ ಆಟೋಗಡ್ಲೆ ಬರ್ತಾರ ಲ್ಯಾಬೋರ್ಗಳು
ಹ್ಮ್ಮ್
ಹ ಆಟೋ ಬಾಡನ್ ಕೊಡ್ಬೇಕತ್ ನೋಡ
ಕೊಡಂ ಕೊಡಂ ಮತ್ತೆ ಆಟೋ ಬಾಡಿಗೆ ನಮ್ಮ್ ಕಡೆ ಇರ್ತ ಮತ್ತೆ
ಹ್ಮ್ ಆಟೋ ಬಾಡಿಗೆ ಅದ ಎಲ್ಲ ಪಟ್ಟಿಗೆ ಸುಮ್ನೆ ಇದು ಮಾಡಕ್ ಆಟೋ ಬಾಡಿಗೆ ಒಂದು ಆರುನೂರು ರೂಪಾಯಿ ತಗೋತಾರಾ
ಹ್ಮ್
ಅಂತ ಪೂರಿರಿಗೆ ಒಂದ್ ಹದ್ನೈದ್ ಇಪ್ಪ ಹದ್ನೈದು ಹದ್ನಾರು ಮಂದಿ ಬರ್ತಾರ ಹ ಕಡೆ ಈಕಡೆ ಮಾಡುವಂದಿವವಿ ಐತ ಹಂಗಿರ್ತ ಅಂತ ಅಂದ್ರ ಶನಿವಾರ ಐತ ಇರ್ತ ಅಂದ್ರೆ ಒಂದ್ ಇಪ್ಪತ್ ಮಂದಿ ಇರ್ತಾರ
ಹ್ಮ್ ಏನ್ ಪಿ ಸಿ ಪಾಲ್ಫಾರ್ಮ್ ಕರೆದ್ರ ಆಾಕಿದೆ ಅಪ್ಲಿಕೇಶನ್
ಹ್ಮ ಅಕಿನೀ ಅಪ್ಲಿಕೇಶನ್ ಇವು ಪಿಸಿ ಹಕೆನೆ
ಹ್ಮ್
ಹಕ್ ನಾನ್ ಹಕ್ ಎಡು ಅಕಿನ ಈಗ
ಹ್ಮ್
ಅದಕ್ಕೆ ಏಳು ನೂರು ರೂಪಾಯಿ ಏಳು ರೂಪಾಯಿ ಹದಿನೈನೂರು ರೂಪಾಯಿ ಹಾಕೆ ಒಂದು ನೂರು ರೂಪಾಯಿ ಒಂದುಹದಿನೈದುನೂರು ರೂಪಾಯಿ ಹದಿನೈದುನೂರು ಹೋಗುವ ನೋಡು ಏನು ಹತ್ತುುವಯ ಅನ್ಬಿಡ್ತವೆ ಹ್ಮ್ ಹ್ಮ್
ಹ್ಮ್ ಹ್ಮ್ ರಕ್ಕಿದ್ದು ಅಲ್ತ ಹೆಂಗದಾರ ದೊಡ ನಾಕ್ ಸಾವಿರದ್ದು
ಹ್ಮ್ ನಾವು ಕೂಡ ರೊಕ್ಕ ಏನಂತಲ್ಲ ಸುಮ್ಮ್ನೆ ಆಗ್ವಾಗ ನಾವ್ ಇಲ್ಲಿ ಹದ ಎನ್ಯೂಲ್ಲಾ
ಓದ್ಲ್ಲ ಓದ್ ಓದ್ ಮುಗಸಿದಲ್ಲ ಅಲ್ರೆಡಿ ಈಗ ಏನು ಬರೇ ಸುಮನೆ ರಿವಿಿಸನ್ ಆದ ಎಕ್ಸಾಮ್ ಬರ್ಸ ಅಟೆಂಡ್ ಆಗದಷ್ಟೇ
ಎಲ್ಲಿ ಹೋ್ತ ಹಬ್ಬಾ ಒ ಎಲ್ಲ ಬುಟ್ಟಿಬಟ್ಟ ಬುಟ್ಟಿ ಅತ್ ಒಂದ ಬಾಳ್ದನ ಆಯ್ತು
ಇಷ್ಟ ದಿನ ಓದ್ದಲ್ ಮರ ಪೊಜೆಲ್ಲ ರ ಒಮ್ಮೆ ಕುಂದ ದಿನ ಬಕ್ ನಡತಿದ್ಯಲ್ಲ
ಹಾ ಓದಿವವಿ ಬೇಕ ಬೇಡ ಅಂತ ನಂಗ
ಬೇಕಾ ಬೇಡ ಹಿಂಗೆ ಓದ್ರದ ಕೆಲ್ಸ ಆಗ್ತದಲ್ಲಿ ಡೀಫಗ ಓದ ಕೆಲ್ಸ ಅದ
ಹ್ಮ್ ಹ್ಮ್ ಓಡಿವಿ ನೋಡು ಒಂದ್ ಲೆವೆಲ್ದಾಗ ಅಂದ್ರೆ ಒಂದ್ ಎರಡ್ ವರ್ಷದ ಕುಂತ ಹೋದಿವವಿ ಏ ಆಗ್ಲ ಯಾವ ಎಲ್ಲ ಎಕ್ಸಾಮ್ರ್ಗೆರ ಬರ್ತೀವಿ
ಜಡಿ ಆಗಿಬೇಕಪ್ಪಾ ಜಡಿ ಆದ ಹೋಗಿಲ್ಲ ನಾನು
ಹಾ
ಜಡಿ ಬೇಡ ಗುಡಿಿಸಿತನ್ನ ನಮ್ ಮಾವ ಬೇಡ ಹಂಡುಕೆಸೆದ
ಏನಯಿತ
ಎಸ್ ಎಸ್ ಸಿ ಜಿಟಿ ಆಯತ್ತು
ಹೋಗಬೇಕು ಇಲ್ಲ ಮತ್ತ
ಹ್ಮ ಒದಿನ ತಂದೆ ನಮ್ಮವ ನನ್ ಅದೇ ಕೆಲಸ ಮಾಡ್ತ ಬಿಡ ಅಂತ ಅಂದ ಬುಟ್ಟ ಅಲ್ಲಿಗೆ
ಎಷ್ಟು ಪೇಮೆಂಟ್ ಎಷ್ಟ ಅದ
ಜಿಟಿಗೆ ಜೇ ಜಿಟಿ ಎಷ್ಟು ಇಪ್ಪತ್ತೆಂಟ ಅದಾ
ಅದು ಇಪ್ಪತ್ತೆಂಟ ಹಾ ಚಲೋಲ್ಲ
ಹ್ಮ್ ಬರ್ಬತ್ ಬರ್ಬತ್ ಹೆಚ್ಚಿಗೆಗ ಸುಮ್ನೆ ಆಗ ಪರಿಣತಿ ಬೇರೆ ಆ ಕಡ ನಮ್ ನಮ್ ರಾಜ್ಯ ಬಿಟ್ಟ ಬರ ರಾಜು ಕೊ ಲಾರಣಥ ಅ ಎ ದ ಬಲಲ್ಲ ಹತ
ಹ್ಮ್
ಹ್ಮ
ಹೌದಾ
ಹಾ
ಹ್ಮ್
ಅದಕ್ಕೆ ನನಗ್ ಹೋಗ ಮನ್ಸರಲ್ಲ
ಹ್ಮ್ ಒಬ್ಬೋಗದ ಎಲ್ಲ ಬಿುಟ್ಟ ಸಂಸಾರ ಬಾಳ ನಿಮ ಅವೋಗೋಗ್ಬುಟ್ಟು ಇಸ್ತ್
ಹಾ ಬೇರೆ ಯಾವನ ಆದ್ರೂ ಹೋಗಬೇಕುದು ಹ್ಮ್ ಮತ್ತೆ ಆಳದ್ ಕೆಲ್ಸ ಹಚಾರ ಕಾಲೇಜಿ ಏನ್ ಮಾಡಿದ
ಒನ್ ಟೂನ್ ಅವನ್ ಕಾಲೇಜ್ ಏನ ಅವನ್ ಸಿಕ್ಸ್ ಮಂತ್ ಅದ ಹೋಗದವ್ರಗಾಳು ಹೋಗಿ ಧಾರಿಸಿಬಿಡೋದ ಕು
ಇನ್ನ ಸಿಕ್ಸ್ ಮಂತ್ ಆದ್ರ ಆಯ್ತೆ ಅನ್ ಕಾಯಲಸ
ನಿ ಮುಗತ್ ನ ಸಿಕ್ಸ್ ಮಂತ್ ಆದ್ರ ಆಯ್ತ್ ಕಾಲೇಜ್ ಮುಗತೇನೆ ನಮ ನರ್ಸಿಂಗ್
ಎಷ್ಟು ವರ್ಷು ನಿಮ್ ಕಲಸ
ತ್ರೀ ಇಯರ್ಸ್ ಇರ್ತದ ಮತ್ತಮ್ ಬರಂದ ರೀ ಅಂಡ್ ಹಫ್ ಆ ಕುತ್ತ
ಹ್ಮ್ ಹ್ಮ್ ಹೌದ
ಹ್ಮ್ ನಮ್ ಮತ್ತೆ ಸರ್ಟಿಫಿಕೇಟ್ ಅದ ಬರ್ಬೇಕಾದ್ರೆ ನಾಕವನ್ ಆತ
ಹ್ಮ ಹಾ ಹಾ ಸಮ್ಮಿಗ ಒಂದ ಎಕ್ಸಾಮ್ ಇರ್ತವ ಸೆಮ್ಮಿ ಇರ್ತಾನ ಒಂದ್ ವರ್ದ ಎರಡು ಸೆಇರ್ತವ
ಏ ರೇರ್ ವಯಸ
ಎರ ವಸ್ ಅಂದ್ರೆ ಚಲೋಲ್ಲ
ಹ್ಮ್ ಶ್ಯಾಮಾರ ಜಿಲ್ಲಗೆರ ಜಾಗ
ಒ ಡಿಗ್ರಿ ಇದ್ದಂಗಗೆ ಒಂದ್ ವರ್ಷದ ಎಡು ಸಮ ಹಂಗಿರಲ್ಲ
ಆಂಗಿಲ್ಲ ಏರಸ
ಹ್ಮ್ ಹ್ಮ್ ಹ ಸರಿ ಅವರ್ಸ ಕ ಸತ್ಯ
ಹ
ಹ
ಊಟಾಯಗ ತಲ್ಲ
ಹಾ ಊಟಾರ ಆಗತ್ತಪ್ಪ ಹಾಗಗೆ ನಾನು ತಿರ್ಗಡೆ ಕುಂತಿದ್ದೆ ಸ್ವಲ್ಪ ಗಾಳಿಗೆ ಅರ ಬ್ಯಾಸ್ಫ್ರಂಟತಲ್ಲ ಮನೆಯ ಕುಂತ್ಕಂತು
ಹಾ ಹಾ
ಅದ್ರಾಗ ಒಲ್ಲ ಕೆಲ್ಸನ ಏನ ಎಲ್ಲ ಎಲ್ಲಾಭ್ಯತಿನ ಅಲಾಟ ಮಾಡಿ ಒಲದೆ
ಹ್ಮ್ ಹ್ಮ್
ಒ ಆ ಆಡ ಆ ಮಣಸ ಮರ್ತ ಗಸ ಮಣಸಸ ಕೆಟ್ಟಿಾಕ್ಬ ಬಿಡ್ತ ಮನ್ಾಗ
ಹೌದಾ
ಹಾ
ದಿವಸ ಮಾಡ
ಒಂದು ಆ ಒಂದು ಇಪ್ಪತ್ತಾವ ಆಡು
ಯಾರಮ ತ ಮೊದನ ಹೊತ್ತಾಯ್ತ
ನಾನೇ ್ ನಾಡಡಿ ಅವಾಗ ಹೋಗ ಜಾಸ್ತಿ ಅಂದ್ರ ನಮ್ ಮ್ದೆ ಓ್ತಾನ
ಹ್ಮ್
ಹಾ ಓವಲ್ಲ ಏನ ಕೆಲ್ಸ ಇರ್ಬೇಕಪ್ಪಾ ಅಂತಂದ್ರ ನಾನೇ ಮದ್ನಿ ಮತ್ತೆ ನಮ್ಮ ಮತ್ತೆ ಯಾವನ ಕಾರಣ ಮತ್ತೆ ಮದೇಪತಿ ಬಂದ್ರ ನ ಮತ್ತೆ ಅವತ್ತ ಕಾರಣ ಮದ್ ಏನಾವ ಅತ್ ಏನ್ ಹೋಗಲ್ಲ
ಹ್ಮ
ಒಂದ್ರ ಜಾಸ್ತಿ ನಮ್ಮ ತನ ಕೈತೆ ನಡರೆಲ್ಲ
ಹ್ಮ ಹ್ಮ್ ಆರಾಮ್ ನದ ಜೀವನ್ ಆಶಲ್ಲ
ಹಾಸ್ಟೆಲ್ ಇಲ್ಲಿ ಹಾಸ್ಟೆಲ್ ಪುಡ ಬಾಳ ಹೊಲ್ಲ ಅಂತ ಅನ್ಕೊಂತಲ್ಲಾ ಊರ
ಹ್ಮ್
ಹ್ಮ್
ಹಾನ ಊರಿಗೆಗ್ ಹೋಗವಾಗ ಮಾಡಿ ಅಷ್ಟಲಿ ಇಷ್ಟ್ ಬುಟ್ಟಯತಿ ನಂದ ಸಿಕ್ಸ್ ಮಂತ್ ಹಣ ಆಯ್ತ ಆ ಕಡೆ ಊರ
ಆಯ್ತಾಯಯ್ತ ಸಿಕ್ಸ್ ಮಂತ್ ಆಗ ಹೋಗೋದಿರ್ತ ಆಾಮಾಗ ಇರೋದಿರ್ತ ಯಾರ್ ನಿರ್ತ ನ ಯಾರ ಇದ್ರ ಮೊದ್ಲಿನ ಮದ್ ಹ ಇದ್ರನ ಮೊದ್ಲ್ ಫೆಸಲಿಟಿ ಇರಲ್ಲ
ಹಾ
ಇಗ ಇರದ ಬೇ ಆಮೇಲೆ ಎರದ ಬೇರಿ
ಸಾಕ ಇದೆಲ್ಲ ಅಷ್ಟಟ್ಲಾಗ್ದು ದಸಿಂದ ನಾವ್ ಬಟ್ಟ ತಕೊಂಡ ನಾವ್ ಎಲ್ಲ ಬಟ್ಟಿಯಟಕ್ಕಂದು ಬಟ್ಟಕ ಬಸರೆ
ಹ್ಮ್ ಬಿಟ್ಟಿರಬೇಕು ರುಮ್ನನ್ ಕಾಸೋಡಿಬೇಕು
ಸ ಅಂತ ಅಟ್ಟ ಕೆಟ್ತ ಬಿಡು ಹೊಡ್ಕೊಂತವಿ ಫೋನ್ ಬಂದ್ ನಾಡ್ ಅಲ್ಲಿ ಕೇೇಳತಾ ಆ ಸರಿತಪ ಒಂದ ಸ್ವಲ್ಪ ಇಲ್ ಕರಕತ್ತಾರಮ್ಮ ಫ್ರಂಡ್ ಆಮಕ್ ಮಾಡ್ತನ
ಹಾ